ಹಲೋ ಹೇಳಿ ಏನ್ ಮಾಡ್ತಿದ್ದೀರಿ. .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
ಕೇಳಸ್ತಿದಿನಾ - ಹಲೋ- ಆರಾಮಿದ್ದೀರಾ ಅಕ್ಕ.
ಹಾ.
ಕೇಳಸ್ತಿದಿಯ ಇಲ್ಲಕ್ಕ.
ಏನ್ ಕೇಳಸ್ತಿಲ್ಲ ಅಕ್ಕ.
ಹೌದಾ ತಡಿ ಅಕ್ಕ ಮನೆಗೆ ಹೋಗಿ ಮಾಡ್ತೀನಿ. ಹಲೋ.
ನಿಂಗೇನ ಕೇಳಸ್ತ .
ಹಾ.
ಹಲೋ.
. ಕೇಳಿಸ್ತಿದೆ ಮಾತಾಡಿ.
ಹಾ ಏನ್ ಮಾಡ್ತಿದ್ದೀರಿ.
ಏನ ಇಲ್ಲ ಮನೆಗೆ ಹೋಗ್ತಾ ಇದ್ದೆ.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
ಹಲೋ.
ಏನ್ ಮಾಡಕ -
ಅದೇ ಏನಿಲ್ಲ- ಇಲ್ಲ ಮನೆಗ್ ಹೋಗ್ತಾ ಇದ್ವಿ ಇವಾಗ ಕಾಲೇಜ್ ಮುಗುಸ್ಕೊಂಡಬಂದ್.
ಹಾ.
ಹ್ಮ್ ನೀವು.
ಕ
ಏನು ಹಲೋ
ಹಲೋ
ಕೇಳಿಸ್ತಿಲ್ಲ ಮಾತಾಡದು
ಹೇಳ
ಹೌದಾ
ಯಾಗ
ನಾನು ಮನೆಗೆ ಹೋಗ್ತಾ ಇದ್ದೆ
ಹ್ಞ ಹ್ಞ
ಊಟಾ ಇನ್ನ ಇಲ್ಲ ನಿಮ್ದ
ಹ್ಮ್ ಮಾಡಡ್ಬೇಕು
ಹೌದಾ ಮಾಡಿ ಮಾಡಿ ನಾವು ಇನ್ನು ಇವ ಆನ್ನ ಕಾಲೇಜ್ ಎಲ್ಲ ಮುಗಿಸಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ
ಹ್ಮ್
ನೋಡ್ತಿರಲ್ಲ ಹಳ್ಳಿ ಹಳ್ಳಿ ಒಳಗೆಲ್ಲಾ ಹೆಂಗಂದ್ರೆ ಯಾರಾದ್ರೂ ಕೈಯ ಒಳಗ್ ದೂರವಾಣಿ ಇಡ್ಕೊಂಡು ಹೋಗ್ತಿದಾರಂದ್ರೆ ಗೊತ್ತಲ್ಲ
ಹಾ
ಹಾ ಅದೇ ಅದೇ ಕಷ್ಟ ಅದಕ್ಕೆ ಸ್ವಲ್ಪ ಮಾತಾ ಇಗಗ್ಲಿಲ್ಲ ನ್ ನಸೆ ಮುಗಸ್ಬಿಡಿ ಸ್ವಪ
ಹಾ ಎಡ್ಸಿ ಬಿಡಿಏನ
ನೀವೇ ಅರ್ಥ ಮಾಡ್ಕೋಬೇಕು
ಹ ಹಾ ಅರ್ಥ ಆಗುತ್ತಾ
ಹೌದ ನೀವು ಎಲ್ಲದನ ಇದ್ರ ಸಲ್ಪ
ಹಲ್ಲ ಇವಾಗ ನೀವುತಾತ್ರ
ಸ್ವಲ್ಪ ನಿಮ್ ಮಾತ್ ಸಯಾಗಿ ಕೇಸತ ಇಲ್ಲಿ ಇವಾಗ ಸರಿಯಾಗಿ ಮಾತಾಡ್ರಿ ಮತ್ ಮಾತಾಡಮ್ರಿ ಇವಾಗ
ಅದಕ್ಕಾ
ಹಲೋ
ಕೇಳ್ತದಾ
ಹಾ ಕೇಳಸಿದೆ ಇವಾಗ ಮನೆಗ್ ಬಂದ್ವಿ ಹಲೋ
ಹ ಚ ಹ್ಮ
ಹಾ ಹೌದು ಅಲ್ಲಾ ಎಷ್ಟು ದೂರ ಎಲ್ಲ ಹೋಗ್ ಬಂದ್ರುನು ಮನೆಗ್ ಬಂದ್ರೆ ಅದು ಒಂಂತಾರ ಆ ಸಮಾಧಾನ ಅಲ್ಲಾ
ಹಾ ಹಾ
ಇವಾಗ ಅದು ಎಪ್ಪಾ ಅದೆಲ್ಲಾ ದಾಟ್ಕಂಡು ಮನಗ್ ಬಂದ್ರ ಸಮಾಧಾನ ಆಯ್ತು ಇವಾಗ ಇವಾಗ ಬಂದ್ ಕುದೊಂಡ್ ನೀರ್ ಕೂಡ ಕುಂತೀಿ ನೋಡ್ರಿ ನಾ ಆರಾಮ್ ಪರೀಕ್ಷೆ ಎಲ್ಲಾ ಚೆನ್ನಾಗ ಆಯ್ತು ಎಲ್ಲಾ ಮುಗೀತು ಊಟ ಎಲ್ಲಾ ಮಾಡ್ಕ ಬಂದೆ ಮತ್ತೆ ಹಸುವ ಆಾಗೈತಿ ಮತ್ತೆ ಒಟ್ಟ ಒಟ್ಟಿ ನೋಡ್ತಿರಲ್ಲ ಒಟ್ಟಿಗೆ ಎಷ್ಟು ಊಟ ಹಾಕಿದ್ರು ಕೂಡ ಸ್ವಾಗದೇ ಆಗದೆೇ ಆಗದೆೇ ಮತ್ತೆ ಊಟ ಮಾಡ್ಬೇಕು ಇವಾಗ
ಹ್ಮ್ ಹ್ಮ್
ನಿಮ್ದ ಊಟ
ಹಾ
ಹೌದು ನೀವು ಗುಡಗ್ ಹೋಗ್ ಬಂದ್ರ ಹೋಗ್ತಿದ್್ರ ರಲ್ಲ
ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ನೀವು
ಹ
ಹಾ ನೀವ ದೇವಸ್ಥಾನಕ್ಕೆ ಹೋಗ್ತೀರಾ ಇವಾಗ
ಹಓ
ಸಮಯ ಆಗ್ಲೆ ನಾಲ್ಕ್ ಗಂಟೆ ಆಯ್ತು ಮನೆಗ್ ಬರೋ ಜೊತೆಗೆ ನಾಲ್ಕ್ ಗಂಟೆ ಆಯ್ತತ್ ನೋಡು ಬೆಳಿಗ್ಗೆ ಆರು ಗಂಟೆಗೆಗ್ ಹೋದವ್ರು ಹ ಇರ್ಲಿ ಇರ್ಲಿ ಎಷ್ಟ ದಿನ ಆಗುತ್ತೆ ನೋಡಮ್ಮ
ಅಷ್ಟು ಕಡೆ ಆತ
ಅದೇ ಹೇಳಿದ್ನಲ್ಲ ಬಸ್ ಸಮಸ್ಯೆ ಆಯ್ತು ಅಂತಂದ
ಹಾ ಹಾ ಹಾ ಹಾ ಹಾ
ಅದು ಅದ್ರಲ್ಲಿ ನಮ್ದು ತಪ್ಪು ಇಲ್ಲ ಅವರು ಟಿಕೆಟ್ ತಗೊಂಡಾರ್ದು ತಪ್ಪತೆ ಅವ್ರು ಮಾಡಿದ ತಪ್ಪದು ಅವರು ನ ಆ ವೇಳಿದ್ದು ಸರಿಯಾಗಿ ಕೆಳ್ಸ್ಕೊಂಡಾರ್ದ ನಮಗ್ ಬೇರೆ ಕಡೆ ಕೊಟ್ಟು ಇಲ್ಲಮ್ಮ ನೀವ ಅಲ್ಲಿ ಬರ್ಬೇಕು ಅವರು ಇನ್ನ ಇಲ್ಲೇ ಇಳಸಿದ್ರು ಸರಿ ಆಯ್ತು ನನ್ ನಾದ್ ಅಲ್ಲೇ ನಾ ಎಲ್ಲಿಗೆ ಅವ್ರು ಮಿಸ್ ಆಗಿ ಟಿಕೆಟ್ ಕೊಟ್ಟಾರ ನೋಡುಪ್ಪ ಅಲ್ಲಿಗೆ ಕರ್ಕೊಂಡ್ ಹೋಗಿದ್ರೆ ಹೆಂಗ ಇರ್ತೈತೆ ಲ್ಲ ಎಲ್ಲದನ್ನು ಯೋಚನೆ ಮಾಡ್ಬೇಕು ಮತ್ತೆ ನಿಮ್ಮ ಗಾಡಿ ಹೇಗಿದೆ
ಹ್ಮ್ ಚೆನ್ನಾಗತ್ತ ಇರ್ಲಿ ಸೇ ಎತ್ತ
ಏನ್ ಒಬ್ಬ್ರೇ ಹೋಗಿದ್ದೀರಾ ಗುಡಿಗೆ ಏನ್ನ್ ಮನೆಯರೆ ಎಲ್ರೂ ಹೋಗಿದ್ದೀರಾ
ಹ್ಮ
ಹೌದಾ
ಒತ್ತ
ಎಷ್ಟು ಜನ ಇದ್ದೀವಿ ಅನ್ನೋದು ಮುಖ್ಯ ಆಗಲ್ಲ ಗು ಬಂದ್ರನೆ ಸಮಮಾಧಾನ ಅದೆ ನಾವು ಮೊದ್ಲೆಲ್ಲಾ ಅಲ್ಲಿ ವಸತಿ ನಿಲಯದೊಳಗೆ ಇದ್ವಲ್ಲಾ
ಹ್ಮ್
ನಾವ್ ಪ್ರತಿ ಶುಕ್ರವಾರ ಮಂಗಳವಾರ ಮತ್ತೆ ಪ್ರತಿ ಬಾ ಇದು ಏನು ಪ್ರತಿ ದಿನ ಆಹ ಈ ತರ ಸಂಜೆ ಆಗುವಷ್ಟತ್ತಿಗೆ ಹೋಗ್ ಬರ್ತಿದ್ವಿ ಹೋಗಿ ನಮಸ್ಕಾರ ಮಾಡ್ಕೊ್ ಬರ್ತಿದ್ವಿ ಮತ್ತೆ ಬೆಳಿಗ್ಗೆ ಕಾಲೇಜ್ಗೆ ಹತ್ತು ಹ ಗಂಟೆಗೆಗ್ ಹೋಗೋದಂದ್ರೆ ಬೇಗ ಬೇಗ ಒಂದ್ ಅರ್ಧ ತಾಸ ಮುಂಚೆ ಹೋಗಿಲ್ಲಾ ಹದಿನೈ ನಿಮಿಷ ಮುಂಚೆ ಹೋಗಿ ಕುಸಪ್ಪ ಅ ದೇವಸ್ಥಾನಕ್ ಹೋಗಿ ಎಲ್ಲಿ ಕುತ್ಕೊಂಬಂದ್ರೆ ಎಷ್ಟೋ ಸಮಾಧಾನ ಅನ್ಸದಲ್ಲಾ
ಹಾ
ನನ್ ಮತ್ತೆ ನಮ್ಮ ಸ್ನೇಹಿತರೆ ಎಲ್ಲಾ ಅವ್ರು ಹೋಗ್ಬಿಟ್ಟಿರ್ತಿದ್ರು ಸ್ಕೂಲ್ ಕಾಲೇಜ್ಗೆ ನಾನು ಒಬ್ಬಳೇ ಹೋಗ್ ಬರ್ತಿದ್ದೆ ಅಲ್ಲೇ ನಮ್ಮ ವಸತಿನಿಲಯ ಪಕ್ಕ ಚನ ಇತ್ತ ಅದು ಕೂಡ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ ದಿನ ಈ ತರ ಎಲ್ಲಾ ಸಮಸ್ಯೆಗಳು ಇವಾಗ
ಅವೆಲ್ನ ಮುಗಿಸಿಕೊಂಡು ಅಲ್ಲೆ ಪ್ರಸಾದ ಇತ್ತು ಮೊನ್ನೆ ಪ್ರಸಾದ ತಿನ್ಕೊಂಡು ಬರ್ತೀದಿವಿ
ಹೌದಾ ನೀವು ಮೊನ್ನೆ ಎಲ್ಲೋ ಹೋಗಿದ್ರಂತಲ್ಲ ಪ್ರವಾಸಕ್ಕೆ ಹೋದಾಗ ಅಲ್ಲೇನ ಪುಳಿಯೋಗ್ರೆ ಕೊಟ್ಟಿದ್ರ ಅಂತಲ್ಲ ಪ್ರಸಾದ ಚೆನ್ನಾಗಿರತ್ತಾ
ಹೌದಾ ನಿಮ್ಮ್ ಮಾತು ಸರಿಯಾಗಿ ಕೇಳ್ತಾ ಇಲ್ಲ ಸ್ವಲ್ಪ
ಅದೂ ಅರುಣಾಚಲದಲ್ಲಿ ಇದ್ದಂತೆ ಅತಿ ದೊಡ್ ಪುಳಿಯೋಗ್ರೆ
ಹೋಗದಂದ್ರೆ ಇಂಗೆ ಅಗತೈತೆ ಜನಗಳು ಎಲ್ಲಾ ಗಲಾಟಿ ಗಲಾಟಿ ಇರ್ತತೆ ಜನಗಳು ಜಾಸ್ತಿ ಜನ ಇರ್ತಾರೆ
ಹಾ ಅದಕ್ಕೆ ಅದಕ್ಕೆ ನನ್ ಒಂದ್ ಸರಿ ಕೇಳ್ಸಿದ್ದು
ಇಲ್ಲಿ ಇವರು ಭಾರತದೊಳಗು ಎಂತ ತರ್ಬೇಕಂದ ನಿಯಮನಾ
ಹ್ಮ್
ಬಸ್ ಒಳಗೆ ಎಷ್ಟು ಜನ ಇಡಸ್ಬೇಕು ಅಷ್ಟ ಜನ ಇಡಸ್ಬೇಕು ಇವತ್ತು ನಾವು ಇರ ಬಸ್ ಒಳಗ ಈ ಹಿಂಗ ಆ ಕಂಬ ಹಿಡ್ಕೊಂಡ್ ಜೋತ್ ಬಿದ್ದಾರ ಆರ್ ಜನ ಬಸ್ಸಿಂದ ಕಡಿಗೆ ಆದ ಜೋತ್ ಬಿದ್ದ್ ಕೈ ಅಷ್ಟೇ ಹಿಡ್ಕೊಂಡಾರ ಬಿದ್ರೆ ಯಾರ್ ಕೇಳ್ತಾರೆ ಹೇಳು ಹೌದಲ್ಲಾ
ಹ್ಮ್
ಅದಿಕ್ಕೆ ಬಸ್ ಒಳಗೆ ಎಷ್ಟು ಜನ ಇರ್ಬೇಕು ಅನ್ನೋದು ಒಂದು
ಹ್ಮ್
ಮಾಡ್ಬೇಕು ಸರ್ಕಾರದವ್ರು ಯಾಕಂದ್ರೆ ಹತ್ ಇವಾಗ ಒಂದ್ ಬಸ್ ಅನ್ಕೋಲ್ಲಿ ಅದ್ರೊಳಗ ನಲ್ವತ್ ಜನ ಇಡಿತತಾರ ಅನ್ಕ ಇವಾಗ ತುಂಬ್ತಾರ ಎಂಬತ್ ಜನ ತುಂಬ್ತಾರ ಬಸ್ ಒಳಗ ಹೌದಲ್ಲ ವಯಸ್ಕರಿಗೆ ಹಾ ಬಾಳ ವಯಸ್ಸದರಿಗೆ ಇವು ಅಜ್ಜ ಅಜ್ಜಿಗಳಿಗೆಲ್ಲ ಕುಂದ್ರಕ ಜಾಗ ಇರಂಗಿಲ್ಲ ನಿಂತ್ಕೋಬೇಕು ಅವ್ರ ಪಾಪಾ ಅವ್ರಿಗೆ ನಮಗೆ ಮೊಣಕಾಲ್ ನೋವು ಬರ್ತಾವ ಅವ್ರಿಗೆ ಹೆಂಗ ಆಗ್ಬೇಡ ಪಾಪ
ಹಾ
ಮತ್ತೆ ಬಾಣಂತೀಯಾರ್ ಇರ್ತಾರೆ ಚಿಕ್ಕ ಮಕ್ಕಳು ಮಕ್ಕಳ ಇರ್ತಾರ ಪಾಪ ಚಿಕ್ಕ ಮಕ್ಳು ಇರ್ತಾರ ಅವ್ರರು ಕಾಲು ಕೈ ತುಳಿದಾ ಇರ್ತಾರ ಪಾಪ ಚಿಕ್ಳ ಮಕ್ಳು ಹೆಂಗೆ ನಿತ್ಕೊಂಡಿರ್ತಾರ ಅವ್ ಕಾಲ್ ತುಳ್ಳ್ಕೊಂಡ ಹೋಗತೀತಾರೆ ದೊಡ್ ದೊಡ್ಡವರು ಅಷ್ಟ್ ಗೊತ್ತ ಆಂಗಿಲ್ಲ ಅವ್ರಿಗೆ ಅದಕ್ಕೆ ಆ ನಿಯಮ ತರ್ಬೇಕು ಬಸ್ ಒಳಗ ಹಾ ಹೌದು ಹೌದ್ ದೌದು
ಹೇಳ್ತೀನಿ
ಎಷ್ಟಾಗತ್ತ ಅಷ್ಟ ಸುಧಾರಣೆ ಮಾಡ್ಬೇಕಲ್ಲಾ
ಹುಂ ಹೌದು
ಅದೇ ಇವತ್ತು ಪರೀಕ್ಷೆ ಬರಿತಾ ಇದ್ದೆ ನಾನು ಅವಾಗ
ಪರೀಕ್ಷೆ ಬರಿಬೇಕಾದ್ರೆ ನನಗೆ ಜಗ್ಗು ನಿದ್ದೆ ಬರಕಂತೈತಿ ಮ ಯಾಕಪ್ಪಾ ಅಂದ್ರ ಇವಾಗ ಬಸ್ ಒಳಗ್ ಹೋಗ್ತಿವ ಅನ್ಕಾ ಬೆಳಿಗ್ಗೆ ಬೇಗ ಎದ್ದು ಬಸ್ ಒಳಗ್ ಹೋಗ್ತಿರ್ತಿವಿ ಬಸ್ ಒಳಗ್ ಹೋಗ್ ಬೇಕಾದ್ರ ಏನಪ್ಪಾ ಬಸ್ ಏನು ಗದ್ಲಾ ಇರಂಗಿಲ್ಲಾ ಬಿಡು ಆರಾಮ್ ಸ್ವಲ್ಪ ಕಣ್ ಮುಚ್ಚಿ ನಿದ್ದಿ ಮಾಡಿ ಹೋಗ್ಬೋದು ಅನ್ನಕ್ ಆಗಲ್ಲಾ ಬಸ್ ಒಳಗ್ ನಿತ್ಕೊಂಡ್ ಹೋಗು ಧೂಕ್ಯಾಡು ಓದಕ್ಕೂ ಟೈಮ್ ಓದಕ್ಕೂ ಸಮಯ ಸಿಗಲ್ಲಾ ಅಥಾಗ ನಿದ್ದೆ ಮಾಡೊಕೂ ಸಮಯ ಸಿಗಲ್ಲಾ ಅತಾಗ ನೆಮ್ದಗರ ಹೋಗಿವ ಇಲ್ಲಾ ಹೋಗಿರ್ತಿವ ಅಂದ್ರ ಒಬ್ಬರು ಕಣ್ಣಿಗ್ ಗೂತ್ತಾರ ಒಬ್ರು ಕಾಲಿ ಗೂತ್ತಾರ್
ಹ್ಮ್ ಹ ಹೌದು
ಹಾ ನಾನು ಮೊನ್ನೆ ಏನ್ ಮಾಡಿದ್ದೆ ಕಿವಿ ಚುಚ್ಚಸ್ ಕಿದ್ನಾ ಕಿವಿ ಚುಚುಸ್ಕೊಂಡಿನಿ ಆ ಬಸ್ ಹತ್ ಬೆಕಾರ ಒಬ್ಬ ಒಬ್ಬ ಒಬ್ಬಾ ಅಕ್ಕಾ ಆಯ್ತಲ್ಲಾ ಕಿವಿ ಹೆಂಗ ಕೈ ಬಡಸಿದ್ಲಪ್ಪಾ ಅಂದ್ರ
ನಮ ತಪ್ಪೆ ನಾನೇ ನ ನಡ್ಕಿಲ್ಲ ಮತ್ತೆ
ಅದು ಬಹಳ ಕಷ್ಟಾ ಆಗತ್ತ ಅವಾಗ
ಹುಂ
ಬೇರೆ ಬೇರೆ ಬೇರೆ ದೇಶದಾಗೆಲ್ಲಾ ಹಂಗಿರೋಂಗಿಲ್ಲಾ ಹಾ ಸರಿ ಮತ್ತೆ ಮಾಡ್ರಿ ಹಾ ಮಾಡ್ರಿ ಮಾಡ್ರಿ